ಏ
ನೀನ್ ಜೋರ್ ಮಾತಾಡು ಹುಚ್ಚಿ
ಏ ಜೋರ್ ಮಾತಾಡತನು ಮಾತಾಡಿ ಮಾತಾಡಿ ಸಾಕ ಆಯತ್ ನನಗ
ಏನನಪ್ಪ ನನಗ ಹೆಂಗ ಕೇಳಸ್ತ ಹೆಂಗ
ಏಯ್ ಇಲ್ಲಿ ಜೋ ರೂಮ್ ಅಕಡ ರೂಮ್ದಾಗ ಕಳ್ಸತ್ಲಿ
ಮತ್ತ ಅಲ್ ಫೋನ್ ಮಾಡಾಗ ಎದ ಜೋರ್ ಕೇಳಸತ್ ನೀ ಫೋನ್ ಮಾಡ್ದಾಗ ನಿಂಗ ಕೇಳಸುತ್ತೆ
ಅದಕ್ಕೇನಪ್ಪಾ ಹಂಗೇನಪ್ಪಾ ಆಲಂಬ ಮಾತಾಡಕ್ ಹಚ್ಚಿದ್ ನಿಂತೆ ಅಲ್ಲ
ಹ್ಮ್
ಅಲ್ಲ
ವೌ ಮಾತ ಬಿಟ್ಟ ಕಟ್ ಆಬಿಟ್ಟು ರಿಜೆಕ್ಟ್ ಆಗ್ಬಿಡ್ತದು ರಿಜೆಕ್ಟ್ ಆಗ್ಬಿಟ್ಟದು ಹ ಯಾರ್ದಪ್ಪ ಏನ ಹಂಗೆ ಮಾತಾಡ್ಬಿಟ್ಟು ಮಾರ್ತ ಮರ್ತು ಹಂಗೆ ರಿಸಲ್ಟ್ ಟಾವಟ ಹ್ಮ್
ಇವ ಎಷ್ಟ ಎಷ್ಟು ಬಂದ
ಈಗ ಮೂವತ್ತಂಟ ಅಷ್ಟು ಒಂದ್ ಇನ್ನೂರ್ ಮೇಲೆ ಆಗತೆ ಹಾ
ಇನ್ನೂರ ಮೇಲೆ ಅಂದ್ರೆ ಒಂದು ಇನ್ನೂರ ಅವರಂದು ನೂರ ಐವತ್ತಿನಗೆ ಎಷ್ಟ್ರಾ ಕೊಡ್ತಾರಾ
ಏನು ಹ್ಮ್
ನಂಗಂದ್ರೆ ಹ ಜಡ್ಡಿ ಕಣಂಗ ಅದ್ರ ಂದ ನಕ ಮುನ್ನೂರ ನಾಕ ನೂರ ಬರ್ತವ ಅಲಾ
ಬರ್ತಾವ ಯಾವಾಗ
ಬರದ ತಡೆ ಅದ ಅಕೌಂಟ್ ನಂಬರ್ ಬ್ಯಾಂಕ್ ಅಕೌಂಟ್ ನಂಬರ್ ಕೇಳ
ಅದಾವ ಕೇಳಳ್ತ ಇನ್ನ ಈದ ಟಾಸ್ಕ್ ದ ಮಾಡಿಬಿಡ್ತು ಈಗ
ತಂಗೆ ಬರ್ತತೆ ಟಾಸ್ಕ್
ಹ್ಮ್ ನೋ
ಇವತ್ತ ಮಾಡ್ಬೋದು್ ನೀ ಮೂವತ್ತ
ಏ ಅ ಎಷ್ಟು ಮೂವತ್ ಕಾಲ
ಹ್ಮ
ಹದ್ನೈದು ಹತ್ತಾಗಿ ಇನ್ನು ಇವಾಗ ಇನ್ನು ಇಪ್ಪತ್ತಾ ಮಾಡಡಿ ಪುಲ್ಲಾ
ಹ್ಮ ಮತ್ತ ಮತ್ತೆ ಹೆಂಗ ಹಂಗಾದ್ರೆ
ಇನ್ ವೇಸ್ ಆಗ್ಯವ
ನಾನು ಹದಿನೆಂಟು
ನೀವ್ ಹದ್ೆಂಟ ಆಗ್ಯವಾ
ಹ್ಮ
ಹಲ ಮುು ಇಷ್ಟ ಹದಿನಾರನ ಆಗು
ಇವತ್ ಕಲೆ ಬ ಇದ್ದಂಗ ಮಾಡಿಬಿಟ್ಟು
ಹಂಗೆ ಸುಮ್ನೆ ಖಾಲಿ ಕುಂದಿದ್ನ ನನ್ ಜೂನಿಯರ್ ಬಂದಿದ್ದ್ನಾ ಎಲ್ಲ ಅವನಿ ಹೇಳುದಿ ಕೆಲ್ಸ ಮಾಡಡಿಗೆದ ಕಾಲ
ಎಲ್ಲಾ ಜೂನಿಯರ್ಗಳಿದ್ರೆ ಹೆಂಗ ನೀವು ಬಾಳ ಇದೈತಪ್ಪ
ಏನ್ ನಮ್ ಅವಾಗ ಫಸ್ಟ್ ನಾವವು ಜೂನಿಯರ್ ಇದೀವಲ್ಲ ಅವ್ರಗ ಅವಾಗ
ಇದ್ರ ಬಾಳ ಮೋಸ ಮಾಡ್ತಾರಪ್ಪಾ
ಆಂ ಮೋಸ ಮಾಡಂಗಿಲ್ಪಾ
ಹ್ಮ್ ಹೆಂಗ ಬರ್ತಾರ ಆರನ್ ಮದ್ುವ ಈಗ
ಆಲಾಮ ಮಜವಿಿಗೆ ನೀನು ಮಜಗ
ಆ
ಯಾರ ಮಜೆ ಗ
ನಂದ
ಹ್ಮ್ ಯಾವದ ನ ನವ ಗಗಳು
ಹಾ ಬರ್ತಿಲ್ಲ ದಸಪ್ಪನ್ ಮದ್ುವೆಗೆ
ನೀ ಯಾವಾಗಂತೂ ಹೇಳು ಸಾಕು
ಆ
ನೀನ್ ಯಾವಾಗಂತ ಹೇಳು
ತೋಸಿ ಒಂದ್ ಮಾತಾಳ
ನೀನ್ ಯಾವಾಗಂತ ಹೇಳಳ್ ಬರ್ತ್ನಾ
ನಾ ಯಾವಂತ ನವಾಗ
ಹ್ಮ
ಆಯ್ತಾಯಯ್ತು ಹೇಳಮ್ಮ
ಹ್ಮ್
ಮತ್ತೆ ಹೆಂಗ ಸಮಾಚಾರ ಏನಿಲ್ಲ ಸೊಪ್ಪು ಮಾತಾಡು
ಕ್ಯಾ ಏನು
ಬಡೂರ್ ಮಂದಿ ತ ಕ ಸ್ವಲ್ಪ ಅವಾಗವಾಗ ಮಾತಾಡ್ಕ ತಿರಪ್ಪಾ
ಈಗ ನನಗೆ ಮೈ ತುಂಬತ್ತೆ
ಹಾ ದೇವರೆಡ್ತರ್ಲ್ಲ
ಈ ಏನ್ ಬೇಕ ಒಳ್ಳಿಿನಗೆ
ಯಾವ್ದ್ದೇರ್ಬೇಕಪ್ಪಾ
ನ ನೀನ್ ನೀನ್ ಯಾವ್ದನ ಕೊಡತಾನ
ಹ
ನೀನ್ ಯಾವ್ದನ ಕೊಡ್ತಂತನ
ಯಾವ್ದನ ಕೊಟ್ಟಿರ್ತಾ ಅಂತಗ ಹ ಇಂಗೆಲ್ಲ ತೆಗವಾಡಪ್ಪ ವಾ ಒಳ್ಳೆಯರಿಲ್ಲ ಮನುಷ್ಯರ
ಹ್ಮ್ ನ ಒಳ್ಳೇ ರಪ್ಪ ಈಗ ಗೊತ್ತಲಾ
ಹ್ಮ ಗೊತ್ತಪ್ಪಾ
ನಾ ಯಾರಂತ
ಹ್ಮ
ಯಾರ ಮತ್ಲಾವ
ಹಾ
ಯಾರ ನಾವು
ನೀವುಕರ ಹರ
ನಾ ಪಿಂಜಾರೋ
ಹಯ್ ಅವಲ್ಲ ಹೇಳಿದ್ದದ
ನಾನ್ ಪಿಂಜರ
ಆರ ಹೇಳಿದ ನಿಂಗೆ
ನಾನ್ ಹೇಳ್ತೀನಿ
ನಿನ್ನ ಮಸ್ತಂತಿರೋ
ನೀ ಮಸ್ತ ಅಂದಿಯೋ
ಹೂ
ಹಾ ಮತ್ತೆ
ಅಲ್ಲಪಾ
ಅಲ್ಲಪ್ಪಾ
ನೀ ನಿನಗೊಂದ್ ಮಾತ ಹೇಳ್ಲ
ಒಂದೇ ಯಾಕ ಹೇಳ್ತಿ ಎರಡು ಹೇಳು
ಹಾ
ಮತ್ತೇನು ಹೇಳ್ಬ ಹೇಳು ಹೇಳ್ತೀನಿ ನಾನ
ನೀ ಆಪ್ಪ ನಿಮ್ಮ್ ಮಾಮೈದ ನಾ ಕೊಡ್ತಾನಾ ಕೈಯಾಗ ಕೊಡ್ತಾನ ಎಲ್ಲ ಕೊಡ್ತಾನ ಬರೇ ಹಬಕ್ ಕೈಟಿ ಹಿಡ್ಕೊಂಡು ಕುನಿಯಅದ ಬೆಂಕಿಯಾಗ್
ಹೂ
ನಿನ್ ವಯಸ್ಸಿಗೆ ಹೆಂಗ್ ಕುಣಿದಿದೀನಿ ಗೊತ್ತ ಅ ನಾನ್
ಪ್ಪಾ - ಈಗ ನಿನ್ನಗ ಏನ್ ನೂರ್ ನೂರ ಐವತ್ತು ವಯಸ್ಸಾಗಿಲ್ಲ
ನನಗೇನ್ ನಾ ಒಂದ್ ಹತ್ಹದಿನೈದು ವರ್ಷ ದೊಡ್ಡಾತ ಇರ್ಬೋದ
ಹಾ ನಿಮ್ ವಯಸ್ನಾಗ ಹೆಂಗಿದ್ನಿ ಗೊತ್ತ ತ್ತ ಇನ್ನೊಬ್ರ ನೋಡಿ ಅಂಜತಿದರ್ಲೇ
ಇಂತವ ಎಸ್ ನೋಡಿಲ್ಲ ಹ ಹೂ ಚಲ್ ದಿನಾ ನೋಡ್ತನೋ
ಅಲ್ಲಿ ನಿಮ್ಮ ವಯಸ್ಸಿಗೆ ನನ್ನ ದೇವ್ ಹಿಡಿಯೋಕೆ ಮನಿಗ್ ಬಂದ್ ಹೋಗ್ತಿದ್ರ
ನಿನ್ನ
ಹಾ
ನಿನ್ನ
ಬಾಪಾ ಕುಮಾರಸ್ವಾಮಿ ಅಲ್ಲಿಡಂತೀ ಅಲ್ಯಾರಿಲ್ಲ ಅಂತ ಕರ್ಕೊಂಡು ಓತಿದ್ರ
ಯಾರ್ ನಾನ ಮಗ ಹೇಳಿದ್ ನಿಂಗೆ
ಏ ಈತಪ್ಪ ಪಂಪರ ಇಡ್ಡ್ಯಾ
ಯ ಯಾವತ್ತಾತ
ಪಂಪ ರೈಡ್
ನನ್ನ ಕೇಳಾರ್ದ ಪಂಪು ರೆಡ್ಡಿ ಹೆಂಗ ಆದ್ನ
ಆತ ಬಾ ವೈದ್ಯಗರಿ ಜಿಲ್ಲಾ ನಿಂತ್ನೋಡ
ಎಂಗ
ಹೆಂಗಪ್ಪ ನಿ ಮಾವಪ್ಪಾ ಇವತ್ ನಾಳೆ ನಿಮ್ದ ಜೊತೆ ಇರ್ತಾರ ಕೊಡ್ತಾರ ನಡೀತೈತಿ
ಏನ್ ಕೊಟ್ಟು ಕೊಟ್ಟು ಕೊಟ್ಟು ಕೊಟ್ಟು ಕೊಟ್ಟು ಹಂಗೆ ಉದ್ಧಾರ ಆಗ್ಬಿಟ್ಟಿವಿ ನೋಡ್ ನಾವು
ಹಾ ಬಾಳ ಸಂಭಾಯ್ಸೇನಪ್ಪಾ ನಿಮ್ ಜೀಲಮಾಮ
ಚುಬುಕ್ ಶೆಟ್ಟೀ
ಊಂ
ಬುಕ್ ಶಟ್ಟೀ
ಹ್ಮ್
ಹಾ ಮತ್ತೆ ಅಲ್ಲಪ್ಪಾ
ಹೇಳಪ್ಪ
ಏನ್ ಡಿಸ್ ಮದ್ವೀ ಆಗ್ತಾನಂತೆ
ಏನಪ್ಪಾ ಆತ ತುರ್ತ ಮೇಲ ಇದನಪ್ಪಾ ಮದುವೆ ಮದುವೆ ಅಂ ತನಾ ಆಗಪ್ಪಾ ಅಂತ ಹೇಳಿನಿ
ದರ್ರ ಯಾರ ನೋಡ್ರಿ
ದರೂರಾಗ ಹೆಬ್ಬಟ್ಟ ದರೂರಾಗ ಹೆಬ್ಬಟ್ಟ
ನಮ್ೆಲ್ಲ ದೊಡ್ಡದಾದ ಹ್ಮ್
ನೀವ್ ದೊಡ್ಡೋರೆಲ್ಲ ಬಾ ನಾವ್ ಇನ್ನೊಂದು ಚುಕ್ಕ ನಿಮ್ಮ ಮಹಷಿ ಹೆಂಗಿದ್ದು ಗೊತ್ತ ನ ಹಾಗ ನಿಮ್ ವಯ್ಸಿನಾಗ ನಮಮ್ಮ ನೋಡಿದ್ರೆ ಎದರ್ಕೊಂಡ್ ಹೋಗ್ದ್ತಿದ್ರ ಎಲ್ಲಾರ
ಹೌದು ಹೌದು
ನೀವು್ ನೋಡಿದ್ರ ಉಡೂಗ್ರು ಸರಿ ಇಲ್ಲಪ್ಪ
ಅಲ್ಲಪ್ಪಾ ಊಟ ಗೀಟ ಮಾಡ್ತಿಿಲ್ಲಪ್ಪಾ ಊಟ ಏನ್ ಮಾಡ್ರಿ
ಏನ್
ಊಟ
ಇಲ್ಲ
ಹಾಸ್ಟೆಲ್ನಾಗ
ಮಧ್ಯಾಹ್ನ ಚಿಕನ್ ಮಾಡಿದ್ದ, -
ಹಾಯ ಹ್ಮ್, ಕಾಲಯತ ಐತ. -
ನಾಲ್ಕು ಜನ,. -
ಎಷ್ಟು?.
ಒಂದು ವರಯ
ಭಯ್ಯ, ಅಯ್ಯ ಈ ಈ ಮ್ಯಾಟ್ರಿ ಆಮೇಲೆ ಹೇಳಂತಡಿ. ಈ ಮ್ಯಾಟ್ರ ಇನ್ನೊಂದ್ ಮೂರ್ ನಿಮಿಷ ಬಿುಟ್ಟು ಹೇಳಂತ...
ಎದಕ್ಕ
ಅದಂಗ ಐತೆ, -
ಯಾರದಾ,
ಅದೇ ಅಲ್ಲಿ ಎರ್ದಾ
ಎಲ್ಲ ಅರ್್ದು ಎಲ್ಲ ಇರ್ತದೆ
ಹಯ ಅಲ್ಲ ಐತೆ ಗೊತ್ತ. - ಅ ಇಲ್ಲ ಬಾಗಿಲ್ಕೋಟೆಗ. -
ಇಲ್ಲಾದೆ
ಏ ಆಯ್ತ ಲ್ಲಯ
ಯಾವ್ದ ಹೇಳ., -
ಅಯ ಅದೇ
ನಂಬರ್ ಕಡ್ ಹೋಗ್ಬರ್ತ್ ನಿಮಾತಾಡ್ಸ ಬರ್ತದೆ. -
ಎಲ್ಡು ಹೋ ಹಚ್ಚಿ
ಎ
ಏ ಮಾಡಾಡುು
ಫೋನ್ ಇರ್ಬಿದ್ದು
ಎಪ್ಪು ಎಪ್ಪು
ನೀರ್ ಬಿದ್ದು ಎಲ್ಲ ಸೀಡ್ಸ್ ಹಾಕಿದ್ದೆ. ಬೀಜ ಸೀಡ್ಸ್ ಬೀಜ ಎಲ್ಲ ಚೆಂದಿದವು-
ಹ ಹಿಂಗಾಬಾರದಹಾಗಿಆಯ್ತಪ್ಪಾ. -
ಹಸ್ಲಿ ಬಂದ್ರೆ ನೀರ್ನಾಗ ಸೀಡ್ಸ್ ಬೀಜ ಹಾಕೊಂಡು ಕುಡಿತೀನಿ ಡೈಲಿ,. -
ಹಾ,
ಊರಾಗಿದ್ರೆ ಮೂಷ ನೋಡಂಗಿಲ್ಲಪ್ಪಾ ನಮ್ ಹಂಗ ಇರ್ತಾರಪ್ಪಾ.
ಹೌದು ಮತ್ತೆ....
ಹಾ
ಹಾ, ಮತ್ತೆ
ಮತ್ತೇನಪ್ಪಾ ದೋಶಿ
ಇ ನೀನ್ ಹೇಳ್ಬೇಕು ಏನ್ ಸಮಾರ‌. - ರ ಮದ್ವೆೆಗವಿ ಆತ ಮದ ಮದ್ವೆಗಿದ್ವಿ ಆತಿಯ ಇಲ್ಲ. -
ಮಂಡಾಳ ಎಲ್ಲದಾವ... -
ಇಲ್ಲದ ಮಂಡಾಳ ಅಂಗಡಿಗ. -
ಆ
ಅಂದಾಗ
ಹ್ಮ್
ಹಾ ಮತ್ತೆ ಅಲ್ಲಪ್ಪಾ
ಹಾ
ಯಾವ ಮದುವೆ
ಎಎಲ್ಲೆ
ಅಲ್ಲೇ ಶಾದಿಮಲ
ಅಲ್ಲದೆ ಶಾದಿಮಲ ಮದ್ವೆ ಇದೆಲ ಬರ್ತಿರಲ
ಯಾವಾಗ
ಫ್ರೀ ಮದ್ವಿ ಮತ್ತೆ
ಐ
ಹಾ
ಈಯಾ
ಹ್ಮ ಹ್ಮ ದಾವ್ ಸಿಗುತ್ತತ್ತ ಅಂತ ಎಂತ ಜಲ್ದಿ ಹೋನಿ ತಿಗಲ್ಲ
ನೀನಾಪೋ ಕುಟಣ ಹೊರದಿ ಹೆಂಗ ಎಲ್ಲೇನಾ ಯಾವ್ದನಾ
ಆ
ಯಾವದ್ ಕೊರದಿ ಹ್ಯಾಂಗ
ಯಾವ್ದ್ ಹಿಡಿದೀನಪ್ಪಾ
ಹ್ಮ್ ಹ್ಮ್
ನಿಮ್ಮಂಗ ಇಲ್ಲಪ್ಪಾ
ನಾನ್ ನೋಡಪ್ಪ ಬದಿನೆಕ್ಕೆಂಡಿದೀನಿ
ನೀವು ಸಾವಕರ್ ಮಂಧ್ಯಪ್ಪ ನಡಿತೈತಪ್ಪ ಹೆಂಗಾದ್ರೂ ಇರ ತೀರಿ ಹೆಂಗಾರ ಇಲ್ಲ
ಹಾ ಮತ್ತೆ
ನಾವು ಬಡೂರ್ ಮಂದಿ
ಹೌದ ಎಲ್ಲಪ್ಪಾ
ನಿಮ್ಮ್ ವಯಸ್ಸಲ್ಲಿ ಹೆಂಗಿರ್ಬೆಕ್ ಗೊತ್ತಾ
ಅಣ ಹೆಂಗಿರ್ಬೇಕಪ್ಪಾ
ಜನ ನಮ್ಮನ ನೋಡಿ ಹೆದರ್ಕಬೇಕ್ ನಾಲ್ಕು ಜನ ನೋಡಿ ನಮ್ಮ ನಗರಿಕ್ಕೆ ಬಕ್
ಹಾ ಮತ್ತೆ ಹಂಗೆ ಇದ್ದೀವಿ ಈಗ
ಏನ್ ಇಲ್ ನೋಡಪ್ಪಾ ನಮ್ಮಂಗ ಇಲ್ಲ ನೀವು ಹುಡುಗುರ ಸರಿ ಇಲ್ಲ ಇವಾಗ ನೋಡ
ಹಾ ಮತ್ತೆ ಕಟ್ ಮಾಡಿ ಮತ್ತೆ ಮಾಡ ಮತ್ತೆ ನಾ ಮಾಡ್ದ್ನ ಈಗ
ನಿ ಮಾಡ
ಹಾ ಮತ್ತ ಪಡ್ ಮಾಡು ಅ ಬ